ಕಸ ಸರ್ ನಮಸ್ತೆ ಸರ್ ಶುಭ ಸಂಜೆ ಸರ್ ನಿಮಗೆ ನಮ್ಮ ಕಡೆಯಿಂದ ನಿಮಗೆ ಶುಭ ಸಂಜೆ ಸರ್.
ನಿಮಗೂ ಕೂಡಾ ಶುಭ ಸಂಜೆ ಹೇಳಿ
ನಿಮ್ಮ ಪರಿವಾರದವ್ರು ಹೇಗಿದ್ದಾರೆ ಆರಾಮವಾಗಿದ್ದಾರ ಎಲ್ಲರುೂ
ಹಾ ಎಲ್ಲರೂ ಆರಾಮಾಗಿದ್ದಾರೆ ಸರ್ ಹ ಹಾಗೂ ಕೂಡ ನಿಮ ಪರಿವಾರ ದವರು
ನಮ ಸರ್ ನಮ್ಮ ಪರಿಹಾರದವರು ಕೂಡ ಆರಾಮವಾಗಿದ್ದಾರೆ ಮತ್ತೆ ನಿಮ್ಮ ಊರಲ್ಲಿ ಮಳೆ ಬೆಳೆ ಹೇಗಿದೆ. ಸರ್ ನಿಮ್ಮ ಊರಿನ ವಾತಾವರಣ
ಸರ್ ನಿಮ್ಮ್ ಊರಲ್ಲಿ ಹೇಗಿದೆ ಮಳೆ ಬೆಳೆ ಎಲ್ಲಾ
ಹ್ ಸರ್ ನಮ್ಮ್ ಊರಲ್ಲಿ ವಾತಾವರಣ ಚೆನ್ನಾಗಿದೆ ಸರ್ ನಿಮ್ಮ್ ಊರಲ್ಲಿ ವಾತಾವರಣ ಹೇಗಿದೆ.
ಸರ್ ನಮ್ಮೂರಲ್ಲಿ ಎಲ್ಲಾ ಮೋಡ ಕವಿದ ವಾತಾವರಣ
ಸರ್ ನಾನು ಒಂದು ಬಿಸ್ನೆಸ್ ಮಾಡ್ಬೇಕಾಗುತ್ತತ್ತದೆ ಸರ್ ಒಂದು ಎರಡು ಎಕರೆಗಳಲ್ಲಿ ಏನಾದರೂ ಪ್ಲಾನ್ ಇದ್ದರೆ ಹೇಳ್ತೀರಾ ಒಂದ ಸ್ವಲ್ಪ ಒಂದು ಐದು ಲಕ್ಷಾ ಎರಡು ಲಕ್ಷಾ ಬಜೆಟ್ ಒಳಗೆ.
ಹಂಗಗಿದ್ರೆ ನೀವು ಒಂದು ಸ್ವಿಮ್ಮಿಂಗ್ ಪೂಲ್ ಕೊಟ್ಟಿಬಿಡಿ ಸರ್
ಇಲ್ಲಾ ಒಂದು ಐದ್ ಲಕ್ಷಾ ಒಂದ ಎರಡು ಲಕ್ಷಾ ಒಳಗೆ ಬಜೆಟ್ ಹೇಳಿದರೇ ನಾ ನ್ ಒಂದು ಬಿಸ್ನೆಸ್ ಮಾಡಬೇಕಾಗುತ್ತೆ ನಾನು ಒಂದ ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೇನೆ ಊರಲ್ಲಿ ಒಂದ್ ಸ್ವಲ್ಪ.
ಎಷ್ಟು ಸಾಲ ಮಾಡ್ಕೊಂಡಿದ್ದಿರಾ ಸರ್
ಸರ್ ಒಂದು ಏಳರಿಂದ ಎಂಟು ಲಕ್ಷ ಸಾಲ ಮಾಡಿಕೊಂಡಿದ್ದೇನೆ ಏನಾದ್ರೂ ಒಂದು ಬಿಸ್ನೆಸ್ ಮಾಡಿ ಅದನ್ನು ತಿರಿಸ ಬೇಕು ಅನ್ನಾಕತೀನಿ ಆದ್ರೆ ಏನ್ ಮಾಡದ
ಸರ್ ನೀವು ನಿಮ್ಮ ಹೊಲ್ಲದಲ್ಲಿ ನಿಮ್ಮೂಊರಲ್ಲಿ ಗ್ರಾಮ ಪಂಚಾಯತಿ ಇದೆಯಾ ಸರ್
ನಮ್ಮೂಊರಲ್ಲಿ ಗ್ರಾಮ ಪಂಚಾಯ್ತಿ ಇದೆ ಆದ್ರೆ ಏನ್ ಮಾಡೋದು ಬಿಡಿ ಸರ್ ಅವರು ಕೆಲಸ ಮಾಡುವುದಿಲ್ಲ ಏನೋ ಹಾಗೆ ಸುಮ್ಮ ಓಟ್ ಹಾಕೊಳ್ಸ ತನ ಅಷ್ಟೇ ಕೈ ಮುಗಿತಾರ ಇಲ್ಲಿ ಆಮೇಲೆ ಕೈಲೆ ಹೊದ್ಬಿಡ್ತಾರೆ ಅೇಲೆ
ಹೌದಾ ಸರ್
ಹೌದು ಸರ್ ನಿಮ್ಮ ಊರು ಯಾವೂರು ನಿಮ್ಮ
ನಮ್ಮ ಊರ್ ವಿಜಯಪುರಜಿಲ್ಲಾ ವಿಜಯಪುರ್ ತಾಲೂಕು ವಿಜಾಪುರ್
ಸರ್ ನಿಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಮುನ್ಸಿಪಲ್ಟಿ ಆಫೀಸ್ ಇದೆ ಅಂತ ಅಲ್ಲ ಸುನೀಲಗೌಡ್ರು ಮುನ್ಸಿಪಾಲಿಟಿ ಆಫೀಸ್
ಹಾ ವಿಜಯಪುರ್ ಮಹಾನಗರ ಪಾಲಿಕೆ ಇದೆೆಯಲ್ಲ ಸರ್ ಅದಲ್ಲಿ ಬರ್ಬೇಕಾ ಅಲ್ಲಿ ಕೆಲ್ಸ ಸೇರ್ಕ ಬೇಕಾ ನೀವು
ಹ ಅಲ್ಲಿ ಕೆಲಸಕ್ಕೆ ಸೇರಿಕೊಂಡಬೇಕಾದ್ರೆ ಏನೇನು ಕಾಗದ ಪತ್ರ ಮತ್ತು ಏನೇನು ಕಲಿಯಬೇಕು ನಾವು ಯಾವತ್
ಸರಿ ನೀವು ಯಾವಂದ ಎಜುಕೇಶನ್ ಕಲ್ತರಂತ ಗೊತ್ತಿಲ್ಲ ಸರ್ ನನಗೆ ಆದ್ರೆ ಅಲ್ಲಿ ಈ ಸದ್ಯಕ್ಕೆ ಖಾಲಿ ಇರೋದು ಇದು ಸರ್ ಏನಂತ ಸರಿ ಸರ್ ಅದು ಈಗ ಕಸದ ಗುಡ್ಸ್ತಾರಲ್ಲ ಸರ್ ಅದು ಒಂದೇ ಖಾಲಿ ಇದೆ ಸರ್ ಇಲ್ಲಿ ಮೊನ್ನೆ ನೂರ ಹದಿನೆಂಟು ಪೋಸ್ಟ್ ಗಳ ಕಾಲ ಇದೆ
ಸರ್ ಕಸಾನ್ ಉಸೂಲ್ ಅಂದ್ರೆ ಏನ್ ಸರ್ ನಮ್ನ ಏನ್ ಮಾಡ್ಬಿಟ್ಟಿದ್ರ ನಮ್ಗ್ಗೊಲ್ರ ನಾವು ಶುದ್ಧ ಪಂಚಮಸಾಲಿ ಹುಡುಗರು ನಾವು ಕಸ ಹುಡುಗೋಣ ಅಂದ್ರೆ ಹೇಗೆ ನೀವು ತಿಳ್ಕೊಂಡಿರಿ
ಅದೇ ಸರ್ ನಿಮ್ ಎಜುಕೇಶನ್ ಏನಾಗಿದೆ ಅಂತ ನನ್ಗೆ ಗೊತ್ತಿಲ್ಲ ಸರ್ ಅದು ಮೊನ್ನೆ ಕರೆದ ಪೌರ ಕಾರ್ಮಿಕರು ಅಂತ ಅದೇ ಒಂದು ಕರೆದಿದ್ದಾರೆ ಸರ್ ಅಲ್ಲಿ
ಸರ್ ನಮ್ಮ ಎಜುಕೇಶನ್ ಬಿ ಸಿ ಎ ಮುಗ್ದಿದೆ ನಾನು ವೇದಾಂತ ಕಾಲೇಜ್ ನಲ್ಲಿ ಬಿ ಬಿ ಎ ಮುಗಿಸಿದ್ದೇನೆ ಮೂರುವತ್ತು ಅದು ಹೊಸ ಕೋರ್ಸ್ ಸರ್ ಅದು ಇಂಜಿನಿಯರಿಂಗ್ ಅದ ಅದು ಒಂದೇ ತರ ಇಂಜಿನಿಯರಿಂಗ್ ಇದ್ದ ಹಾಗೆ
ಮುಂಜೆನಿಂದ ಕೆಲಸ ಮುಗಿಸಿದೆನಂದು
ಹೌದು ಸಾರ್
ಸರ್ ಎಲ್ಲಾದರೂ ದೊಡ್ಡ ದೊಡ್ ಕಂಪನಿಗಳಲ್ಲಿ ಐಟ ಬಿಟಿ ಇಂತ ಎಲ್ಲ ಸೇರ್ ಹೋಗ ಬೇಕಲ್ಲ ಸರ್ ನೀವ ಈಗ
ಸರ್ ನನಗೂ ಹೋಗುವುದಕ್ಕೆ ಅಭ್ಯಂತರ ಆದ್ರೆ ನನಗೆ ಸ್ವಲ್ಪ ಕೋಡಿಂಗ್ ಅಲ್ಲಿ ತಲೆ ಹೋಗ್ತಿಲ್ಲ ಯಾಕೆಂದ್ರೆ
ಸರ್ ನಿಮ್ಗೆ ಕೋಡಿಂಗ್ ಬೇಕಂದ್ರೆ ನಮ್ಗೆ ಗೆಳೆಯೇನ ಇದ್ದನೆ ಸರ್ ಶ್ರಿವಕುಮಾರ್ ಹಳ್ಳಿ ಕುಲ್ಕರ್ಣಿ ಅಂತ ಹೇಳಿ
ಶ್ರವಣ ಕುಮಾರ್ ಹಳಿಯಲ್ಲ ಸರ್ ಅವ್ನು ಶ್ರವಣ ಕುಮಾರ್ ಜೋಶಿ ಅವ್ ಫ್ರೆಂಡ್ ನನ್ಗೆ ಗೊತ್ತಿದ್ದಾನೆ ಅವ್ರ ಏನ ಡಾಕ್ ಇದ್ದಾರ ಅಂತೆ ಅವ್ರೆಲ್ಲಾ ಪರಿವಾರದವರು
ಶ್ರಾವಣ ಕುಮಾರ್ ಜೋಶಿ ಅಲ್ಲ ಶ್ರಾವಣ್ ಕುಮಾರ್ ಕುಲಕರ್ಣಿ ಜೋಶಿ ಒಬ್ಬರು ಇದ್ದಾರೆ
ಇವ್ರೊಬ್ಬರು ಬೇರೆ ಎಂತರ್ ಶ್ರವಣ ಕುಮಾರ್ ಅಂತರ್ ಅಗಡೆ ಹೆಸರುಗಳು ಇರುತ್ತವೆ ಬಿಡಿ ಆದ್ರೆ ಏನ್ ಮಾಡ್ಬಹುದು
ಮ ಸಸ
ನಮ್ಮ ಹೆಸರು ರಮೇಶ್ ಬಗಲಿ ಅಂತ ನಾವು ಒಕ್ಕಲ್ತನ ಮಾಡ್ತಿದ್ದ ದೇವಿ ಇಲ್ಲಿ ಸವಣಾಳಿಯಲ್ಲಿ ಒಂದು ಎರಡು ಎತ್ತುಗಳಿವೆ ನಮ್ಮ ಹೊಲದಲ್ಲಿ ಉಳುಮೆ ಮಾಡುತ್ತೇವೆ ನಾವು ದಿನಲ್ಲೂ ಸರಿ ಎರಡು ಕಂಬುಗಳು ಇ ಒಂದು ಇನಿ ಇರುತ್ತವೆ ಒಂದು ಬಾಲ್ ಇರುತ್ತವೆ ಮತ್ತು ಒಂದು ನಾಲ್ಕು ಕಾಲುಗಳು ಇರುತ್ತವೆ ಮತ್ತು ಹೌದ್ರ ಕಲರ್ ಹೇಗಿರುತ್ತದೆ ಅಂದ್ರೆ ಒಂದು ಬಿಳಿ ಆಗಲಿ ಒಂದು ಕೆಂಪು ಆಗಲಿ ಅಷ್ಟೇ ಇರುತ್ತದೆ ಸರ್
ಸರ್ ಅದ್ರೆಲ್ಲ ಬ್ಲ್ಯಾಕ್ ಕಲ್ಲರ್ ಇರಲ್ಲ ಸರ್
ಸರ್ ಬ್ಲ್ಯಾಕ್ ಇರುತ್ತಲ್ವಾ ಕರಿ ಕಲರ್ ಬ್ಲ್ಯಾಕ್ ಕಲರ್ ಅಂದ್ರೆ ಅದು ಕರಿ ಕಲರ್ ಇರುತ್ತೆ ನೀವು ಎತ್ತುಗಳನ್ನು ಸರ್ ನಮ್ಮವು ಬಿಳಿ ಕಲರ್ ಇದೆ ಯಾಕಂದ್ರೆ ನಮ್ಗೆ ನಮ್ಮ ಮನೆಯಲ್ಲಿ ಕರಿ ಕಲರ್ ನಡೆಯುದಿಲ್ಲ ಈಗ ಮನೆಯಲ್ಲಿ ಬೈತಾರಲ್ವಾ ಈಗ ನೀವು ಕರೀಶರ್ಟ್ ಹಾಕೋಳನ ಬೈತಾರಲ್ವಾ ನಿಮ್ಮ ಮನೆಯಲ್ಲಿ
ಹೌದ ಸರ್ ಹೌದು
ಅದಕ್ಕೆ ಈಗ ಪ್ರತಿಯೊಬ್ಬ ಮನುಷ್ಯರು ಕರಿ ಆಲ್ಮೋಸ್ಟ್ ಲೈಕ್ ಮಾಡುವುದು ಇದು ಏನತ್ತಾರೆ ಕರೀ ಷರ್ಟು ಲೈಕ್ ಮಾಡ್ತಾರೆ ಆದ್ರೆ ಏನ್ ಮಾಡೋದು ಮನೆಯಲ್ಲಿ ಬೇಡ ಅಂತಾರೆ ಕರಿ ಶರ್ಟ್ ಹಾಕೊಳ್ಳೋದು
ಸರ್ ಮತ್ತೆ ಈಗ ನಿಮ್ ಎತ್ತಗಳಿಂದ ಎಷ್ಟು ಆದಾಯ ಬರುತ್ತೆ ಸರ್ ನಮಗೆ
ಸರ್ ಒಂದು ಈಗ ದಿನಲು ಬಾಡಿಗೆ ಇದ್ದಾರೆ ಸರ್ ಒಂದು ದಿನಕ್ಕೆ ಒಂದು ಎರಡುವರೆ ಸಾವಿರಂದ ಆದಾಯ ಬರುತ್ತದೆ ಸರ್ ಒಂದು ಎರಡು ಜೋಡೆತ್ತುಗಳು ಇದ್ದಾರೆ
ಎರಡು ಸಾವಿರ ಸರ್
ಎರಡುವರೆ ಸಾವಿರ ಸರ್ ಎರಡವರೆ
ಸರ್ ಎರಡು ವರ್ಷ ಅಂದ್ರ ತಿಂಗಳ ಎಷ್ಟ ಆಯ್ತು ಸರ್
ಸರ್ ಒಂದು ತಿಂಗಳಿಗೆ ಅಂತ ಒಂದು ತಿಂಗಳಿಗೆ ಒಂದು ಬಾಳ ಆದ್ರೆ ಒಂದು ಒಂದು ಒಂದು ಎಪ್ಪತ್ತು ಇತ್ತೈದು ಸಾವಿರ ಅಲ್ಲಿ ಒಂದು ಎಂಬತ್ತು ಸಾವಿರ ಹಾಕತ್ ಸರ್ ಅಂದ್ರು ಅಲ್ಲಿ ಮತ್ತು ಅಕು ಹಗಳಿಗೆ ಅಷ್ಟು ಬೇಕಲ್ವಾ ಸೋಮಾರಕ್ಕೊಮ್ಮೆ ರಷ್ಟು ಸಿಗುತ್ತದೆ ಎತ್ತಿಗೆ
ಹಂಗಂದ್ರೆ ಒಂದ್ ಐದು ಸಾವಿರ ಹತ್ ಸಾವಿರ ತೆಗಿರಿ ಸ ಅರವತ್ತೈದ ಸಾವಿರ ಉಳಿತಲ್ಲಾ
ತಿಂಗಳಿಗೆ ಒಂದು ಐವತ್ತರಿಂದ ಅರವತ್ತು ಸಾವಿರ ಸಿಗುತ್ತದೆ
ಸರ್ ಐವತ್ತರಿಂದ ಅರವತ್ತು ಅದಾಯ ಗಳಿಸ್ತೀರ ಸರ್ ಹಂಗಂದ್ರೆ ವರ್ಷಕ್ಕೆ ಅಂದ್ರೆ
ಈಗ ಜುಡೆತ್ತುಗಳ ಇದರೆ ಒಂದು ತಿಂಗಳಿಗೆ ಒಂದು ಅರವತ್ತು ಸಾವಿರ ಸಿಗುತ್ತದೆ ಬಿಡಿ ಸರ್ ನಿಮ್ಮ ಊರಲ್ಲಿ ಯಾವುದಾದರೂ ಎತ್ತುಗಳಿವೆ ಜೋಡ ಎತ್ತುಗಳು
ಸರ್ ನಮ್ಮೂಊರಲ್ಲಿ ಕೂಡ ಇದ್ದೇವೆ ಸರ್ ಎತ್ತುಗಳು
ಎತ್ತುಗಳು ಇವೆ ತುಂಬಾ ಇವೆ ಏನ್ ಸ್ವಲ್ಪ ಇವೆ
ಸರ್ ನಮ್ಮೂರು ಚಿಕ್ಕದ ಇದಿದ್ದವರು ಎತ್ತಗಳು ನಲ್ವತ್ತು ಜೊತೆ ಇದ ಜೋಡತ್ತುಗಳು
ಸರ್ ನಲ್ವತ್ತು ಜೊತೆಗಳ ಅಂದ್ರೆ ನಿಮ್ಮ ಊರಲ್ಲಿ ರೈತರು ಸಾಕಷ್ಟು ಇದ್ದಾರೆ ಅಂತ ಕೇಳ್ಕೊಟ್ಟಿದ್ದೇನೆ
ಹೌದು ಸರ್ ರೈತರು ಸಾಕಷ್ಟು ಇದ್ದಾರೆ ಸರ್ ಹೌದಲ್ವಾ
ಹಾ ಸರ್ ಮತ್ತೆ ನೀವು ಏನ್ ಮಾಡ್ತಾ ಇರ್ವುದು ನಿಮ್ಮ್ ಊರಲ್ಲಿ
ಸರ್ ನಮ್ಮ್ ಊರಲ್ಲಿ ನಮ್ದ ಏನು ಉದ್ಯೋಗ ಇಲ್ಲ ಸರ್ ನಮ್ಮ್ ಹೊಲ್ದಲ್ಲಿನ ಏನಾದ್ರು ಉಳ ಹ್ಯಾರೋ ಅದನ್ನೇ ಕಸ ತೆೆಗೆಯೋದು ಎಳೆ ಹೊಳಿಯೋದು ಎಣ್ಣೆ ಹೊಡೆಯೋದು ಇಷ್ಟೇ ಸರ್ ನಮ್ದು ಮತ್ತೇಏನು ಕೆಲಸ ಇಲ್ಲ
ನಿಮ್ಮ್ ಊರಲ್ಲಿ ಮಳೆಯ ವಾತಾವರಣ ಹೇಗಿದೆ ಈಗ ಸದ್ಯದಲ್ಲೇ
ಅದೇ ಸರ್ ಮೋಡ ಕವಿದ ವಾತಾವರಣ ಹನಿ ಬರ್ಲಿ ಬೇಡಂತ ಅಂತ ಇದೆ ಸರ್ ಮತ್ತೇಏನು ಮಾಡ್ಲಿಕ್ಕೆ ಆಗಲ್ಲ
ಈಗ ನಿಮಗೆ ಮಳೆ ಅಂದ್ರೆ ಇಷ್ಟ ಇಲ್ವಾ ನಿಮ್ಮ ನಿಮಗೆ
ಸರ್ ಮಳೆ ಅಂದ್ರೆ ಇಷ್ಟ ಅಲ್ಲ ಸರ್ ಇಲ್ಲಿ ಡ್ಯಾನ್ಸ್ ಮಾಡೋದು ಆಟ ಆಡೋದು
ಈಗ ಈಗ ಈಗ ಹುಡುಗರಿಗೆ ಮಳೆ ಅಂದ್ರೆ ಇಷ್ಟ ಆಗುವುದಿಲ್ಲ ಸರ್ ಹುಡುಗಿಯರಿಗೆ ಮಳೆ ಅಂದ್ರೆ ಇಷ್ಟ ಯಾಕೆಂದ್ರೆ ಅವ್ರಿಗೆ ತಲೆ ತೋಸುವುದ್ರಲ್ಲಿ ಒ ಒಂದು ಆನಂದ ಇದೆ ಅಂತ ನಾನು ಕೇಳ್ಪಟ್ಟಿದ್ದೇನೆ
ಹೌದಾ ಸರ್
ಹೌದು ಸರ್ ಏಕೆ ನೀವು ನಗ್ತಾ ಇದ್ದೀರ್ರರಿ ಏನು ನಾನು ಜೋಕ್ ಮಾಡನ್ಯ ನಿಮಗೆ
ಹಾ ಜೋಕ್ ಮಾಡಿದ್ದಿನಿ ನಾ ನಿಮಗೆ
ಹೌದ ಸರ್ ಹೌದು ಸರ್ ತಮಾಷೆ ಎಲ್ಲ ಮಾಡ್ಬಾರ್ದು ಸರ್ ಯಾಕಂದ್ರೆ ಎಲ್ಲರಿಗೂ ಮಳೆ ಅಂದ್ರೆ ಇಷ್ಟಾನ ಎಲ್ಲ ಸರ್
ಸರ್ ನಾ ತಮಾಷೆ ಮಾಡಂಗಿಲ್ಲ ಸರ್ ತಮಾಷೆ ಮಾಡೋದಿದ್ರೆ ನಾ ಫಸ್ಟ್ ಏನ ತಮಾಷೆ ಮಾಡ್ತಿದ್ದೆ ಹೌದಲ್ವಾ ಈಗ ಎಲ್ಲರಿಗೂ ಮಳೆ ಅಂದ್ರೆ ಇಷ್ಟ ಮಳೆ ಸರ್ ನಮಗೂ ಮಳೆ ಅಂದ್ರೆ ಇಷ್ಟ ಈಗ ನಮ್ಮ ಊರಲ್ಲಿ ಮಳೆ ಬೇಕು ಮಳೆ ಇಲ್ಲದಿದ್ದರೆ ಬೆಳೆ ಬರುವುದಿಲ್ಲ.
ಹ ಸರ್ ಮಳೆ ಎಲ್ಲದಿದ್ರೆ ಬೆಳೆನೂ ಬರೋದಿಲ್ಲ ಸರ್ ಬೆಳಿ ಬೆಳಿಬೇಕಂದ್ರೆ ನಿಮ್ಮತ್ ನೀವೆಲ್ಲ ಬೋರ್ವೆಲ್ ಹಾಕಿಸ್ಬ ಬಿಟ್ಟಿದಾರಲ್ಲ ಸರ್.
ಸರ್ ಬೋರ್ವೆಲ್ ಗಳು ಮಳೆ ಆಗಿರ್ಲಿಕ್ಕಂದ್ರೆ ಅವು ನಿಂತು ಹೋಗುತ್ತವೆ ಒಂದು ಬಾಳದ್ರ ಎಷ್ಟ ದಿವಸ ಹೊಡಿತವೆ ಒಂದು ಎರಡು ತಿಂಗಳು ಹೊಡೆದವು ಮೂರು ತಿಂಗಳು ಹೊಡೆದವು ನಾಲ್ಕನೇ ತಿಂಗಳಿಗೆ ಬಂದ ಆಗುತ್ತೆ. ಮತ್ತ ಬೋರ್ವೆಲ್ಗಳುವು.
ಹೌದ್ ಸರ್ ಹೌದು.
ಹೌದಲ್ವಾ ಈಗ ಬೋರ್ವೆಲ್ಗಳ ಮೇಲೆ ನಂಬಿಕೆ ಇಟ್ಟು ಕೂತರೆ ಮಳೆ ಮೇಲೆ ನಂಬಿಕೆ ಹೋಗ ತದೆ ಮಳೆ ಮೇಲೆ ನಂಬಿಕೆ ಇಡಬೇಕು ಮಳೆನೇ ಆಗದಿದ್ದರೆ ನಾವ್ ಏನ್ ಮಾಡ್ಬೇಕು ರೈತರು ನೀವ್ ಹೇಳಿ ಸರ್ ನೋಡೋಣ.
ಯಾಕೆ ಸರ್ ನಿದ್ದೆ ಬರುತ್ತಿದ್ಯಾ ನಿಮಗೆ ನಿದ್ದೆ ಬರುತ್ತಿದಯಾ ನೀವು ಚೆನ್ನಾಗಿ ನಿದ್ದೆ ಮಾಡಿರಿ ಸರ್. ಸಂಜೆ ವೇಳೆ
ಹೌದು ನಮ್ಮ ಫೋನಲ್ಲಿ ಚಾರ್ಜ್ ಇಲ್ಲದಾಗ ಅನ್ನದು ಒಂಥರ ನಿಮ್ಗೆ ಶಬ್ದ ನಿಶಬ್ದ ತರ ಕಾಣ್ಕೇಳ್ತಾ ಇದೆ ಸರ್.
ಹ್ಮ್ ಹ್ಮ್ ಹ್ಮ್ ನಿಮ್ದು ಮೊಬೈಲ್ ಯಾವ್ದ ಇದೆ ಸರ್ ನಿಮ್ದು ಮೊಬೈಲ್ ಯಾವ್ದಿದೆ? ಕಂಪನಿ ಒಂದು ಸ ನಿಮ್ಮಲ್ಲಿ ಐಫೋನ್ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಇದೆ ಅಂತಂದ್ರೆ ನಿಮ್ಮಲ್ಲಿ ದುಡ್ಡು ಸಾಕಷ್ಟು ಇದೆ ಅಂತ ನಾನು ತಿಳ್ಕೊಂಡನಿ.
ತೊಂಡಿಲ್ಲ ಸರ್ ಎಲ್ಲಾ ಕೂಡ ಇ ಎಮ್ ಐ ದಲ್ಲಿ ತಗೊಂಡಿದ್ ಬಿಟ್ಟಿದೇವಿ ಸರ್.
ಸರ್ ನೀವು ಪೆಸ್ಟ್ಗೆ ಎಷ್ಟು ಕಟ್ಟಿದ್ದೀರಾ ಅಲ್ಲಿ ಫೋನಲ್ಲಿ?
ಒಂದ್ ರೂಪಾಯಿ ಸರ್ ಪೂರ್ವಿಕ್ ಅವಾಗೆಲ್ಲ ಆಫರ್ಸ್ಎಲ್ಲಾ ನೆಡದೆಲ್ಲಾ ಸರ್ ಒಂದ್ ರೂಪಾಯಿ ಇ ಎಮ್ ಐ ಕಟ್ಟಿ ತಗೊಂಡ
ಇಸತಿ ನನಗೂ ಕೊಡ್ಸ್ಬೋದಾ ನೀವು ಒಂದ್ ರೂಪಾಯಿ ಕಟ್ಟಿಸಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ಮೊಬೈಲ್ ಅನ್ನು ಅಲ್ಲ ಸರ್ ಒಂದು ಲಕ್ಷದ ಎಪ್ಪತ್ತು ಸಾವಿರ ಮೊಬೈಲ್ ಅನ್ನು ಒಂದ್ ರೂಪಾಯಿ ಇ ಎಮ್ ಐ ಆಗಿ ಹೇಗೆ ಕೊಡ್ತಾರೆ ನೀವು ಹೇಗೆ ಹೇಳ್ತೀರಾ ನಾನನ್ನು ದಡ್ಡ- ದಡ್ಡವನ್ನು ಮಾಡಿದ್ದೀರಾ ನೀವು.
ಸರ್ ಇಲ್ಲ ಸರ್ ಬೇಕಂದ್ರೆ
ಈಗ ಇ ಎಮ್ ಐ ಬಡ್ಡಿ ಬಹಳ ಬಡ್ಡಿ ಬಹಳ ಬೀಳುತ್ತದೆ ಅದು ನಿಮಗೆ.
ಹೌದ ಸರ್ ಬಡ್ಡಿ ಬಿದ್ರೆ ಏನ್ ಮಾಡದ್ ಸರ್ ಬೇಕಂದ್ರೆ ತಗೋಬೇಕಲ್ಲ ಸರ್ ನಮ್ಗೆ.
ಕಬಡ್ಡಿ ಸಾಕಷ್ಟು ಬೀಳತದೆ ಅದಕ್ಕೆ ಒಂದು ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೆ ಒಂದು ಹದಿನ್ಯೆದರಿಂದ ಎರಡು ಸಾವಿರ ಬೀಳುತ್ತದೆ ಒಂದು ಮೂರು ವರ್ಷ ಇತ್ತು ಅಂದ್ರೆ ಒಂದು ಮೂವತ್ತರಿಂದ ನಲ್ವತ್ ಸಾವಿರ ಬಟ್ಟಿ ಬಳುತ್ತ
ಹಾ ಬರ್ಬೋದು ಸರ್ ಅಲ್ಲಿ ತನ.
ಈಗ ದುಡ್ಡು ಇದ್ದರೆ ಇ ಎಮ್ ಐ ಮಾಡ್ಬೇಕು ದುಡ್ಡು ಇಲ್ಲದಿದ್ರೆ ಇ ಎಂ ಐ ಮಾಡಬಾರದು ಯಾಕೆಂದ್ರೆ ಒಂದು ತಿಂಗಳಿಗೆ ಕಟ್ಟದಿದ್ದ್ರೆ ನಮ್ಮ ಪೋನನು ಒಯ್ದ್ ಬಿಡ್ತಾರೆ ಅವ್ರು ಕಸ್ಟಮರ್ದವರು.
ಹೌದ ಸರ್ ಈಗ ಹಿಂಗಾಗಿನೆೇ ನಾವು ಒದ್ ಯಾರ ಸತ್ತ ಇದೇನ್ನು ಆಗಿಬಿಟ್ಟಿದೆ ಸರ್ ಅದು ಪೊಲೀಸ್ ಎನ್ಕ್ವೈರಿನಂಬರ್ ಆಗಿ ಅದು ಅಮೌಂಟ್ ಎಲ್ಲ ಬಹಳ ಹೆಚ್ಚಾಗಿ ತಗೋಬಿಟ್ಟಿದ್ದಾರೆ ಸರ್ ಅವರು.
ಈಗ ಪೊಲೀಸ್ ಎನ್ಕ್ವೈರಿ ಅಂದ್ರೆ ಏನಾಗೈತಿ ಪೊಲೀಸ್ ಎನ್ಕ್ವೈರಿ ಒಳಗೆ.
ಸರ್ ಈಗ ಎನ್ ಅಂದ್ರೆ ಸರ್ ಈಗಲ್ಲ ಒಂದ್ ರೂಪಾಯಿ ಕೊಟ್ಟು ಈ ಸಬ್ಸಿಡಿ ಕೊಟ್ಟಿದಾರಲ್ಲ ಸರ್ ಇ ಎಮ್ ಐ ಎಲ್ಲ
ಹೌದು
ಇದಾಗಿ ಪೊಲೀಸದು ಬಂದು ನಮ್ ಕಡೆ ಹೆಚ್ಚುವರಿ ಹತ್ತು ಸಾವಿರೂನು ರೂಪಾಯಿ ವಸೂಲು ಮಾಡಿದ್ದಾರೆ ಸರ್.
ಈಗ ಅದಕ್ಕೆ ಸಮಸ್ಯೆ ಏನಾಗಿದೆ ನಿಮ್ಮಂತಳಿಯಕೆ ಪೊಲೀಸರು ವಸೂಲಿ ಮಾಡಿದರು ಏಕೆ ಏನಾದ ಒಂದ್ ಸ್ವಲ್ಪ ಸಮಸ್ಯೆ ಏನ ಆಗಿತ್ತು ನಿಮಗೆ?
ಕಡಿಮೆ ಆದಾಯದಲ್ಲಿ ಕೊಟ್ರೆ ನೀವ್ ಹಿಂಗ್ ಮಾಡ್ತರಾ ಅಂತೇಳಿ ಮಿಸ್ಯೂಸ್ ಮಾಡ್ಕೋಬೇಡ ತ್ತೇಳಿ ಈಗೇಲ್ಲಾ ಹೆಚ್ಚುವರಿ ಹತ್ತು ಸರ ಮಟ ತಗೊಂಡೋಗ ನೋ ಏನ್ ಮಾಡ್ಬೋ ಸ ನಾವು ಪೋರ
ಇದನ್ನಿ ನೀವುಷ್ಟು ಹೇಳಿದ ಮೇಲೆ ನಾ ಆಪೋಣ ತಗಗುದಿಲ್ಲ
ತೋಗಿ ಸರ್ವು ಐಫೋನ್ ನಿನ್ನೇ ಪ್ರೋಮ್ಯಾಕ್ಸ್ ತೋಗಿ ಸರ್
ಮತ್ತೆ ಔಕೆ ಡಿಸ್ಪ್ಲೇ ಕಾಸ್ಟ್ ತುಂಬಾ ಇದೆ ಅಂತ ಕೇಳ್ಪೊಟ್ಟಿದ್ದೇನೆ ಒಂದು ಒಂದು ಡಿಸ್ಪ್ಲೇ ಫೋನ್ ಹೋದ್ರೆ ಒಂದು ಐವತ್ತರಿಂದ ಅರವತ್ತು ಸಾವಿರ ಬರುತ್ತದೆ ಹೌದಲ್ವಾ
ಹೌದ್ ಸರ್ ಈಗ ನಿಮ್ ದೋಸ್ತತ್ ಕೃಷ್ಣ ಪ ಅವನ್ ಅಂತ ಗೊತ್ತಿದ್ದಾರೆ ಸರ್ ನಿಮ್ಗೆ ನಿಮ್ ದೋಸ್ತು
ಹೌದು ಸರ್ ನಮ್ ದೋಸ್ತ ಅವ್ ಕೃಷ್ಣಪ್ಪ ಅವಾರ್ ತಗೊಂಡಿದ್ದಾನ ಏನ್ ಮಾಡುದ್ ಅಂತ ಹೇಳಲ್ಲಿ
ಇಲ್ಲ ಸರ ಕನೆಕ್ಟ್ ಆಗ್ತಾ ಇಲ್ಲ ಅವರ ಫೋನ್ ಗೆ
ಅವ್ನು ಫೋನಿಗೆ ಒಂದ್ ಸ್ವಲ್ಪ ಚಾರ್ಜರ್ ಸಮಸ್ಯೆ ಆಗಿದೆ ಅವ್ನು ಗಲಾಬುರ್ಗೆ ಕಳ್ಸಿದ್ದಾನು ಅದು ಬೇರೆ ಆ ಬಂದಿದೆ ಎಲ್ಲ ಗೊತ್ತಿಲ್ಲ ನನಗೆ ನಾನು ಕೇಳ್ಪಟ್ಟ ಬಂದಿದೆೆ ನಾನು ಫೋನ್ ಹಚ್ಚಿದ್ದೆ ನಾನು ಫೋನ್ ಹಚ್ಚಿದ್ದೆ ಸರ್ ಅವಗೆ ಆದ್ರೆ ಬಂದಿದೆ ಫೋನ್ ಬಂದಿದೆ ಅಂತ ಹೇಳಿ ೆ ಆದ್ರೆ ಒಂದ್ ಸ್ವಲ್ಪ ಚಾರ್ಜಸ್ ಬಲ್ಲಿ ಏನಾದ ಸಮಸ್ಯೆ ಆಗಿದೆ ಅಲ್ಲ ಅವಾಗಲೇ ಸಮಸ್ಯೆ ಆಗಿದೆ ಅವನು ಸೋಲಾಪುರ್ಗೆ ಕಳಿಸಿದ್ದನು
ಸರ್ ಎಂತ ಬೆಲೆ ಬಾಳುವ ವಸ್ತುಗಳೆಲ್ಲ ಈಗಕ ಇದಾಗ್ತವೆ ಸರ್
ಏನಲ್ಲ ಸರ್ ಮತ್ತೇನ್ ಮಾಡೋದು ಏನ್ರ ಮಾಡಕ್ ಹೋಗ ಏನ್ರು ಆಗ್ತದ ಸರ್ ಜೀವನದಲ್ಲಿ ಏನ್ ಮಾಡಕ್ ಆಗಲ್ಲ
ಸರ್ ಬೆಸ್ಟ್ ಫೋನಾ ಯಾವ್ದ ಸರ್ ಅದು
ಈಗ ಅದು ಬೆಸ್ಟ್ ಫೋನ್ಸ್ ಇರ್ಕ್ರ ಅದು ಈಗ ಫೋನ್ ಒಳಗೆ ಅದು ಒಂದು ಲಾಸ್ಟ್ ಫೋನ್ ನೋಡ್ರ ಸರ್ ಅದು ಈಗ ಯಾವವು ಫೋನ್ ಒಳಗ ಲಾಸ್ಟ್ ಫೋನ್ ಈಗ ಐಫೋ ಒಳಗೆ ಅದು ಲಾಸ್ಟ್ ಫೋ ಸರ್ ಸಿರೀಸ್ ಲಾಸ್ಟ್ ಐಫೋನ್ ಸೆವೆಂಟೀನ್ ಪ್ರೊಮ್ಯಾಕ್ಸ್ ಸರ್ ನ ಮತ್ತೆ ಕಾಲ್ ಕಾಲ್ ಬ್ಯಾಕ್ ಮಾಡ್ಕಂತ್ರ ಸರ್ ಒಂದ ಸ್ವಲ್ಪಾಲ್ ಬ್ಯಾಕ್ ಮಾಡ್ ರಿಸರ್ ಮಾಡ್ತಂ ಸರ್